ಹಲೋ ಹಲೋ ಮಮ್ಮಿ ಏನ್ ಮಾಡ್ಕ್ ತಿ
ಏನ ಇಲ್ವಾ ಕೂತ್ತಿದ್ದೆ. ಕೆಸ ಆತದ ಕೆಳಸತದ ಊಟ ಆಗತಿ. ವ್ಯಾ ನಿಮ್ದ.
ನಮ್ದು ಮಾಡ್ಬೇಕಿನ್ ಏನ್ ಮಾಡಿದ್ರಿ
ಹ್ಯಾ
ಏನ್ ಮಾಡಿದ್ರಿ.
ಊಟ ಹುಗ್ಗಿ ಅನ್ನ ಸಾರ ಉಂಡೇವಿ.
ಹಾ ಹಾ
ನೀವು
ನಾವು ದೋಸೆ ಉಣಬೇಕ್. ದೋಸೆ ಮಾಡ್ಬೇಕ ಚಟ್ ದೋಸೆ ಚಟ್ನಿ ಯಲ್ಲಿ ಸಾರ ಉಣ್ಣಬೇಕ್ ಮಮ್ಮಿ ಹುಗ್ಗಿ ಹೆಂಗ್ ಮಾಡ್ತಾರ.
ಗೋಧಿ ಕುಟ್ಟತಾರ್ ಮಾಡತಾರಾ.
ಅದ್ನೇ ಕರೆಕ್ಟ ಆಗಿ ಹೆಂಗ್ ಹೆಂಗ್ ಮಾಡ್ತಾರ ಹೇಳ ನಾನ್ ಇನ್ನಮ್ಮೆ ಮಾಡ್ಬೇಕಂದ್ದ್ರ.
ಹ ಹೇಳ್ ಕೊಡ್ತೀನಳ್
ಹೇಳ್ ಈಗ
ಈಗ ಹೇಳ್ಬೇಕಾ.
ಹ್ಮ ಹ
ಅವು ಹುಗ್ಗಿ ಕುಟ್ಬೇಕು ಅಕ್ಕಿ ಕುಟ್ಬೇಕ್ ಹುಗ್ಗಿ ಅವುಕುನ್ರ ಗೋದಿ ಕುಟ್ಟಿ ಅವ ಸಂಜಿನಾಗ ಬೋದಿನಿ ಮಾಡ್ಬೇಕ ಪುಟ್ಟ ನೀರ್ ಹೊಡಿದಕ್ಕ ನೀರ್ ಹೊಡದ್ ಕುಟ್ಟುದ ಅವುಕುನ್ರ ಮ್ಯಾಗಿಂದೆಲ್ಲ ಎಲ್ಲಾ ಸೆಪ್ಪಿ ಹೊಕ್ಕೈತಿ ಹೊ ಅದು ಆರ್ಬೇಕವು ಅವ್ವ ಆರಿಂದ ಕೇರಿ ಸೆಪ್ಪಿ ತಗದು
ಹ್ಮ್. ಹ್ಮ್ ಹ್ಮ್ ಹು ಅಷ್ಟೇ ಕುದುಸುದಷ್ಟೇ
ಕುದುಸೋದು ಅಂದ ಹಂಗೆ ಕು ಬಾಳ ಕುದಿಸ್ಬೇಕು ಅದನ್ ಸ್ವಲ್ಪ ಮ ಕುದಿಸಿಂದಯಂದೆಲ್ಲ ಎಚ್ಚಾ ಹಾಕಿ
ಇ ಇ ಇಷ್ಟೇ ಕುದಿಸ್ಬೇಕಂತ ಹೆಂಗ್ ಗೊತ್ತಾತೈತಿ
ಕುದಿತಾವಲ್ಲ್ ನೋಡುದು ನೋಡುದು
ಹ ದಪ್ಪಾಗಿಂದ ಇಷ್ಟ ಸಾಕ್ ಅನ್ಸ ಅನ್ಸ್ತತನ
ಕುದತಾವ ಕುದಿಯಲ್ಲನ್ನುದ ಗೊತ್ತಾಗತ್ತಲ್ಲ ಮತ್ ಅನ್ನ ಹೆಂಗೆ ಕೂದಿತಾವ್ ಹಂಗ ಅದುನ್ನು ಕುದೀಬೇಕು.
ಹ್ಮು.
ಕುದ್ದಿಂದ ಬೆಲ್ಲ ಹಾಕೋದು. ಬೆಲ್ಲ ಕೊಬ್ಬರಿ ಹಾ ಎಲ್ಲಾ ಮತ್ತೆನ ನನ್ನ ಕೊಬ್ಬರಿ
ಹು.
ಏನೆನ್ ಹಾಕ್ತಾರಲ್ಲಾ ಎಚ್ಚಾ ಕಸ್ ಕಸಿ ಹಾಕ್ತಾರ ಏನೆನ ಎಚ್ಚ ಹಾಕ್ತ ಬರಲ್ಲಾ
ಹ್ಮ್ ಹ್ಮ್ ಹ್ಮು.
ಒಂದಿಟ್ ಹಾಲ ಹಾಕೋರ್ ಹಾಲುಗ್ಗಿ ಮಾಡ್ಬೆಕಾರ್ ಹಾಲ್ ಹಾಕ್ತಾರ ಅದ್ರೆಗೆನ
ಆದ್ರ ಲಾಸ್ಟಿಗೆ ಹಾಲ್ ಹಾಕುದ್ ಬೇಕಂದ್ರೆ ಮತ್ತೆ
ಅದೇ ಲಾಸ್ಟಿಗೆ ಹಾಕುದು. ಇಲ್ಲಿಕ ಹಂಗ ಆದ್ರೂನು ನಡಿತದೆ ಅಲಸು ಮಾಡ್ದುದು ಹಾಲುಗ್ಗಿ ಬೇಕಂದ್ರೆ ಹಾಲ್ ಹಾಕುದು ಇಲ್ಲಿಕ್ಕಂದ್ರೆ ಹಂಗೆ ನೀರ್ ಹಾಕುದು.
ಮತ್ ತುಪ್ಪಾ
ತುಪ್ಪ ಹಾಕೊಂದು ತಿನ್ನೋದು ತಿನ್ನಾವಾಗ
ಆಗ ಹಾಕಲ್ಲ ತುಪ್ಪ ಅದಕ್ಕ
ಇಲ್ಲಾ ಮ್ಯಾಗ ಹಾಕೊಂಗ ತಿನ್ನುದ ನಮ್ಗ ಬೇಕಾದಷ್ಟು.
ಹ್ಮು ಹ ಹ. ಬೆಲ್ಲ ಅಷ್ಟೆ ಸಕ್ಕ್ರೀ ಗಿಕ್ರ ಏನಿಲ್ಲ
ಹ್ಮ
ಸಕ್ರಿನ ಹಾಕ್ತಿರ್ಬೇಕು ಹಾಕೋರ ಅಂದ್ರೆ ಸೌಳ್ ಸೌಳ್ ಆಗ್ತದೆ ಸಕ್ರರೆ ಸಿವ ಆಗಲ್ಲ ಬೆಲ್ಲದಂಗ.
ಹ್ಮ್ ಹ್ಮ್.
ಅಂಗಡ್ಯಾಗ ಸಿಗ್ತಾವೀಗೇನ್ ಹುಗ್ಗಿ ಅಕ್ಕಿನ ಕುಟ್ಟಲ್ಲ ಯಾರೋ ಅಂಗಡ್ಯಾಗ ಸಿಗ್ತಾವ ತಂದ ಹುಗ್ಗೀ ಮಾಡ್ತಾರೆ ಈಗ ಪಾಲಿಶ್ ಮಾಡಿದ್ದರ್ತ
ಹ್ಮ್ ಹ್ಮೂ ಚಲೋಲಾ ಹಂಗಂದ್ರ ಅಂಗಡಿಯಾಗ ಡೈರೆಕ್ಟ್ ಅವೇ ಸಿಕ್ತಾವಂದ್ರ. ತರೋದು ಕುಟ್ಟದ್ ಗಿಟ್ಟದ ಯಾರಿಗ್ ಬೇಕ ತರೋದು ಹಾಕಿ.
ತರಾನಾ ಸಂಜೆನಾಗ ನೀರಾಕ್ ಹಾಕಿಡ್ತಾರ ಇಟ್ಟು ಮುಂಜಾನೆ. ಕುದಿಸ್ತಾರ.
ಹ್ಮ್ ಕುದೀಸಿ ಏನ್ ಸಕ್ರಿ ಸಾರಿ ಸಕ್ರಿ ಅಲ್ಲ ಬೆಲ್ಲ. ಏಲಕ್ಕಿ ಕೊಬ್ಬರಿ ಎಲ್ಲಾ ಹಾಕುದು ಹಾಕಿ. ಆಮೇಲೆ ನೀ ಆಮೇಲೆ ನೀರ್ ಹಾಕುದ ಏನ್ ಆಗ ನೀರ್ ಹಾಕುದ.
ನೀರ್ ಹಾಕೆ ಕುದಿಸ್ಬೇಕಿಲ್ಲ ಮತ್ತ.
ಮತ್ತ ಹಾ ಹೌದ್ ಬಿಡ ಹಾಲಡ್ಗೆ ಮಾಡುದಾದ್ರೆ ಆಗ ಹಾಲು ಹಾಕುದೇನ್.
ಗಟ್ಟಿಯಾಗಿ ಮಾಡುದು ಹಾಲಗಿ ಮಾಡ್ಬೇಕಾದ್ರೆ ನೀರ್ ಹಾಲ ಹಾಕಿದ್ರೆ ಹಸಕತಿ. ನೀರು ಹಾಕ್ಬೇಕಂದ್ರೆ ಹೆಚ್ಚಿಗೆ ನೀರು ಹಾಕಿದ್ರೆ ಅದು ಅಳ್ಸಕೈತಿ.
ಹ್ಮ್ ಹ್ಮ್ ಅಳಸೆ ಚಲೋ ಬಿಡ. ಹ್ಮ್. ಮತ್ತೇನ್ ಮಾಡಿದ್ರ.
ಹ್ಮ ಏನ್ ಇಲ್ಲ ಅನ್ನ ಸಾರ್.
ಅಷ್ಟೇ ಮತ್ತ ಮನಿ ಶಾಂತಿಃಗ ಅಂದ್ರೆ ಹುಗ್ಗಿ ಅನ್ನಸಾರ.
ಹಡುಗದಾನಲ್ಲ. .
ಹ್ಮ್ ಚಪಾತಿ ಪಲ್ಯ ಅದು ಹಿಂಗೆಲ್ಲ ಮಾಡಲ್ಲ.
ಮಾಡೋ ಮಾಡ್ತಾರ ಖರೆ ಅವೇನು ಅಷ್ಟೇ ಸಾಕ ಅಂದ್ರಾವರ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಬದ್ನಿಕೈ ಪಲ್ಯ ಮಾಡ್ಯಾರ ಉಪ್ಪಿನಕಾಯಿ ತಂದಾರ. ಆಯ್ತಷ್ಟ ಸಿಂಪಲ್ ಅಂತ.
ಸಿಂಪಲ್ ಮಾಡಿದ್ರೆ ಹಂಗ. ಮನೆ ಚೆಂದ್ ಕಟ್ಟಿದ್ದಲ್ಲ.
ಹ್ಮ್ ಚಂದ ಕಟ್ಯಾನ್ ಮೂರು ಕೋಳಿ ಕಟ್ಯಾನ್.
ಒಂದ ಹಾಲ್ ಒಂದ್ ಬೆಡ್ರೂಮ್ ಒಂದ್ ಕಿಚನ್.
ಹ್ಮ ಮೂರ್ ಮಾಡ್ಯಾನ್ ಹ್ಮ ಮತ್ತೊಂದು. ಅದ್ರಾಗೆ ಬ ಬಚ್ಚಲ ಮಾಡ್ಯಾನ ಅಲ್ಲೇ ಒಳಗೆ ಚೆಂದ ಮಾಡ್ಯಾನ್ ಮನಿ. ಹೊರಗ ಒಂದ್ ಬಾತ್ರೂಂ ಟಾಯ್ಲೆಟ್ ಎಲ್ಲ ಮಾಡ್ಯನ್.
ಮ ಎಷ್ಟ ಇತ್ತ ಜಾಗ.
ಒಂದ ಗುಂಟೆ ಆಯಿತೆ ಸುರೆ ಎಷ್ಟ ಇರ್ಬೇಕ.
ಒಂದ್ ಗುಂಟೆ ಅಂದ್ರ ಬಾಳ ಸಲ ಸಲ ನಲ್ವತ್ ಗುಂಟೆ ಅಂದ್ರ ಒಂದು ಗುಂಟೆ ಏನ್.
ಥರುಂಟೆ ಬೇರೆ ಇ ಅರ್ದ ಇರ್ಬೇಕು ಒಂದೇನ ಇರ್ಲಕ್ಕಿಲ್ಲ.
ಹ್ಮ್ ಹ್ಮ್ ಎಲ್ತ ಹಂಡೆದಾಗ.
ಹ್ಮ್ ತಂದ್ರ . ದಮ ಮಲ್ಲಪ ಮನೆ ಆಯ್ತ್ಲ ಅಲ್ಲೇ.
ಹ ತಂಡೆದಾಗ ಅದಾನ್ ಏನ್.
ಹ್ಮ್ ಆಮಲ್ಲಪ ಇನ್ನೊಬ್ಬ ಕಾಕನ ದೋಸ್ತ ಅದಾನ್ ಲಾ.
ಹ್ಮ್.
ಆ ಮಲ್ಲಪ್ಪ. ತಂಡದ ಭೀಮವ್ವ. ಪಾ ಏನು ದರ್ಗಾದ್ ಭೀಮವ್ವ ಹಾಗಗೇ ಮಾಲಿ ಮಗ್ಲೇನು.
ಹ್ಮ್ ಹ್ಮ್. ಮತ್ ಮೊನ್ನೆ ಇದಕ್ಕ ಹೋಗಿದ್ವಿಅಲ ನಂದ್ಗಡ.
ಹ್ಮ
ಹೆಯಾಂಗೆ ಹೆಂಗ್ ಹೋಗಿದ್ರಿ
ಇಲ್ಲಿ ಹೋದೆೇವ ಬಿಜಾಪುರ ಹಳಿ ಬಚ್ಚಿಗೆ ಹತಿದೆೇವ ಫಸ್ಟ್ ಹೋಗಿ ಬಸ್ ಸ್ಟ್ಯಾಂಡ್ ಕೇಳದೇವಾ ಅಸಗಷ್ಟು ಅನ್ಕೋದೆೇವ ಮಾರ್ತ ಸಿಟಿವಸಿಗೆ ತ್ತತಿ
ಇರಲ್ಲನ್ ಬಸ್ಸ ಅವವು ನಂದ ಕಡ್ದದು
ಇಲ್ಲ ಅಂದ ಅಲ್ಲಿ ಹೋಗಿ ಸಿಟಿ ಬಸಿಗೆ ಹೋಗಿದ್ದೇವಾ ಹೋಗಿ ಮತ್ತ ಅಲ್ಲಿ ಇದು ಇಂದ್ರ ಕ್ಯಾಂಟೀನ್ ಇತ್ತಲ್ಲ ಒಂದು
ಹ್ಮ್
ಹೋಗಿ ಒಂದೊಂದು ಎರಡು ಇಡ್ಲಿ ತಿಂಡಿ ಹತ್ತ ಹತ್ ರೂಪಾಯಿ ಕೊಟ್ಟು
ಹ್ಮ
ತಿಂದು ಹಳೆ ಒಗಟ್ಲೆ ಬಸ್ ಬತ್ತ ನಂದಗಡ ಹತ್ತೀರ್ ಇದು ಅಲ್ವಾ ನಂದಗಡ ಅಲ್ ಬೆಳಗ ಬೆಳಗಾವ ಬಸ್ ಹತ್ತಿದವ ಬೆಳಗಾವಕ್ಕೆ ಹೋಗಿರದವ ಅರ್ಧಕ್ಕ
ಹ್ಮ್
ಆಮೇಲೆ ಅಲ್ಲಿ ಹೋಗಿ ಕೇಳ್ದೇ ಕೇಳೋಣ ಹಿಂಗ ಸಿಗತ ಅಲ್ಲಿ ಹೋಗ್ರ ಕಾನಾಪುರ್ ಬಸ್ಸಿ ಹತ್ತರಂದ್ರರು ಕಾನಾಪುರ್ ಬಸ್ ಸರ್ ನಂದುಗಡ ಆಯ್ತದ
ಹ್ಮ್ ಅಲ್ಲಿನೇನ ಇತ್ತು ಅಲ್ಲಿ ಚಂದ ಐತೆ ಭಾರಿ
ವ ಏಂದ ಐತಿ ಏನಿಲ್ಲ ಮತ್ತೆ ಮತ್ತ ನಾವಂತ ಕಡೆ ಇತ್ತು ಬಂದ್ ಮಾಡಿದರುದನ್ನ ನೋಡ್ಬೇಕಂದೇವಿ ಅಲ್ಲ ಅಷ್ಟೇ ಅವ್ನ್ ಸಮಾಧಿ ಅಷ್ಟೇ ಇತ್ತು
ಹ್ಮ್
ಅಲ್ಲಿಲ್ಲ ಒಂದ್ ಕಡೆ ಇತ್ತು ನೋಡಾಕ್ ಬಿಡ್ಲಿಲ್ಲ ನಮ್ಗ ಅವ್ರು
ಯಾಕನ್ನು
ಅ ಏನೋ ಬಂದ್ ಮಾಡ್ಯಾರತ್ತ ಯಾಕನ ಗೊತ್ತಿಲ್ಲ
ಹ್ಮ್ ಅಂದ್ರೆ ಹೆಂಗ ಗೊತ್ತ ನಮ ಹೋಗ್ಬಕ್ಂದ್ರ ಎಲ್ಲಾ ಫಿಕ್ಸ್ ಮಾಡ್ಕೊಂಡ್ ಹೋಗ್ಬೇಕಕ್ ಎರಡ್ ದಿನ ಮೂರ್ ದಿನ ಹೋಗ್ತೇವಿ ಅದಲ್ಲಿ ನಂದ್ಗಡದಾಗ ಏನೇನ್ ಸುತ್ತಮುತ್ತ ಅದ ನೋಡು ಬೆಳಗಾವಿ ಆಗಲ್ಲ ನಂದ್ಗಡ ಹ್ಮ್ ಅಲ್ಲೆಲ್ಲಾ ಸುತ್ತಮುತ್ತ ಎಲ್ಲಾ ಅರ್ಬಿಗಿರ್ಬಿ ತಗೊಂಡು ಊಟ ಗೀಟ ಎಲ್ಲಾ ಸುತ್ತ ಮಾಡಾಕ ಕುಡ್ ಹೋದ್ರ
ಆಹ
ಅಲ್ಲಿನ ಮಸ್ತ್ ಮಸ್ತ್ ಚಂದ್ ಚಂದ್ ಪ್ಲೇಸಸ್ ಅದಾವ
ಅದ ಆತ್ತ ನಮ್ಗೆ ಗೊತ್ತಿಲ್ಲ ಹ ಹಾಳೆ ಬರ್ಬೇಕಲ್ಲ ನಾವು ಬರೋದಕ ನೋಡ್ಲಿಲ್ಲ ಅಷ್ಟು ಅಷ್ಟಲ್ಲ ಕಿತ್ತೂರ ಇಲ್ಲ ಯಾವರು ಅಂದ್ರಲ್ಲಿ
ಹ್ಮ
ಎ ಹೋದ್ರು ಚಂದ ಆಯ್ತು
ಹ್ಮ
ಶಗೋಳಿ
ಹ್ಮ್
ಅಲ್ಲಿ ಹೋಗ್ಬಕ್ ಅಲ್ಲಿ ಹೋಗ್ಬೇಕಿತ್ತು ನೀವು ಕರೆಕ್ಟ್ ನೋಡ್ಕೊಂಡ್ ಬರ್ತಿದಿ ಇನ್ನೊಂದ ದಿನ ನೀವ್ ಮದ್ನೀವ್ ಹೆಂಗ್ ಹೋಗ್ಬಿಟ್ರಿ ಗೊತ್ತಾ ಆಹ ಸುಮ್ಮ್ ಹೋಗಿ ಬರೋ ಲೆಕ್ಕ ಇಲ್ಲೇ ಬಿಜಾಪ್ರ ಹೋಗ್ ಬಂದಂಗಗೆ ನೀವ್ ಲೆಕ್ಕ ಇಟ್ಕೊಂಡ್ ಹೋಗಿರಿ
ಹಾ ಅದು ಅದು ದೂರ ಐತೆ ಅನ್ನೋದೇ ನಮ್ಗ್ ಗೊತ್ತಿಲ್ಲ
ಹ್ಮ್ ಅದು ಬಾಳ ದೂರ ಅದ ಮತ್ತ ಬೆಳಗಾವಿ ಒಳಗಾದ ಅದು ತಾಲೂಕ ಚೇಂಜ್ ಅದ್ ಜಿಲ್ಲೆನು ಚೇಂಜ್ ಆಗ್ತತ್ಲ ಮತ್ ಅಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ರೆ ಮತ್ತು ಏನಿಲ್ಲ ಒಂದ ಮೂರ್ ತಾಸ ನಾಕ್ ನಾಕ್ ತಾಸ ದಾರಿ ಬೇಕೇ.
ಆಯ್ತ್ ತಾಸು ಬರೀ ವಿಜಯಪುರ್ಲಿಂದ.
ಹ್ಮ ಮತ್ತು ಐತಾಸಿಂದಾರಿಗೆ ನೀವ್. ಬರೆ ಹೆ ಹ ಹದ್ನೇಂಟ್ ಹದಿನೈದು ತಾಸಿಗ್ ಲೆಕ್ಕ ಇಟ್ಕೋಂಡ್ ನೀ ವೊಗೀರಿ. ಅಂದ್ರೆ ಅಷ್ಟ್ರಾಗಿ ಹೆಂಗ್ ಬರೋದ ಆಕೈತಿ.
ಹಂಗ ಏನ್ ನೋಡ್ಲಿಲ್ಲ ಮನೆ ಅದಗಿ ಹೋಗಣ ಅಂದ್ರ ಅದಕ್ಕ ಬಸ್ ಹೆಂಗ ಹೋಗುದ ಅವ್ರಾಗ ಕೆಲ್ಸ ಆಗುದಿಲ್ಲ. ಬರೆ ಹೋಗುದು ಹೊಳ ಬರ್ದು ಚಂದಾಗಿ ನೋಡ್ದಾಗಲ್ಲ ಬಿಡ್ದಾಗಲ್ಲ ಬೇಡಂದೆನಾ.
ಯಾದಗಿರಿಗಿ ಏನೈತಿ.
ಮಳ ಇದದಾನ ಅಲ್ಲಿ.
ಹ್ಮ್ ಹ್ಮ್ ಹ್ಮ್
ಅದಕ್ ನೋಡಕ್ ಹೋಗುನ ಅಂದ್ರ ಒಂದಿವ್ಸ ವಸ್ತಿಗ್ ಹೋಗುನ ಅಂದ್ರ ನಡ್ರಿ ಇಲ್ಲಿಕ್ ಬ್ಯಾಡತ್ ಹೇಳಿದ್ದೆನಾ.
ಹ್ಮ್ ವಸ್ತಿಕ್ ಹೋದ್ರನೆ ಚಂದ ಬ ಎಲ್ಲ ನೋಡ್.
ಸುಮ ಹೆಂಗ ಹೋಗುದು ನೋಡ್ದಂಗ ಹೋಗಲ್ಲ ಬಿಟ್ಟಂಗ ಹೋಗಲ್ಲ ರಾತ್ರಿ ಬಾರಕ್ ಬಾರ ತೇರಾಕ್ ಬಾರ.
ಹ್ಮ್
ತೀಸಮೆ ಬೇಡ ಬಿಟ್ರು.
ಮತ್ ಏನ್ ಮಾಡೊದು ಕರೆಕ್ಟ್ ಆಗಿ ಒಮ್ಮಿ ಪ್ಲಾನ್ ಮಾಡ್ಕೊಂಡ್ ಹೋಗ್ರಿ ಎರಡ್ ದಿನ. ಪೂರಾ ಮೂರನೇ ದಿನಕ್ಕೆ ಬರೋದ ಆಗ್ಬೇಕ.
ಹ್ಮ್ ಈಗೆಲ್ಲ ಕಣನ್ನೇರಿ ಮಠ ಅತ್ತ ಏನೇನ ಹೇಳ್ಯಾರ ಅಲ್ಲಿ ಹೋಗುದಲ್ಲ ಆತರ.
ಇರ್ಲ್ಲಿ.
ಕಡೆ ಎಲ್ಲ ಐತೆ ಗೊತ್ತಿಲ್ಲವೊ ನನಗೂ. ಅ ಕಳ ಎಲೆ ಐತತ್ತ ಅದಕ್ಕ್ ಕ ಆರು ಸಾವಿರ ರೂಪಾಯಿ ಇತ್ತು ಎರಡು ಎರಡು ಸಾವಿ ಎರಡವರೆ ಸಾವಿರ ಆರು ಮಂದಿ ಇತ್ತು ಕಾರ್ಗಡಗೆ ಹೋಗೊದಿತ್ತು.
ಹ್ಮ್
ಮನ್ಷ್ಯಾಗ ಎರಡುವರೆಶಾವರ ಎರಡುವರೆಸಾವರ ಬರ್ತದತ್ತ ಆರೇ ಮಂದಿ ಹಿಡಿತತ್ ಅದು. ಕಾರ್ ಗಾಡಿ ಅದಕ್ ದಾನ ದೊಡವ ಹೋಗಿ ಕೇಳ್ಕೊಂಡ್ ಬಂದಿದ್ಲ. ನಾ ಅಂದೆ ನಾವ್ಯಾಕ್ ಕಾರ್ ಗಡೆ ಹೋಗನು ಅದೇ ಆರು ಸಾವಿರ ಎಟಕ್ ಬರ್ಲಕ್ಕತದೊ ಕ್ರೋಜರ್ ಮಾಡಿದ್ರೆ ಹ ಹತ್ತನ್ನೆರಡು ಮಂದಿ ಹೊಗ್ತೀವ್ ನಾವ್ ಬಾಡಿಗೆ ಕಡಿಮೆ ಆತದ. ಅವನಿಗೆ ಕೊಡಟ್ಟೆ ಕಾರ್ ಗಡಿಟ್ಟೆ ಅವ್ನು ತೋತಾನ ಅವನಟ್ಟೆ ಅವ್ನು ತೋತಾನ. ಕ್ರೋಜರ್ ಮಾಡುನು ಹೋಗುನು ಅಂತ ನ ಹೇಳಿದ್ದೆ.
ಹ್ಮ್ ಬರ ಬರಿ.
ಮಂದಿ ಹೆಚ್ಚಾದ್ರೆ ನಮ್ಗ್ ರೋಕ್ ಕಡಿಮೆ ಬರ್ತದಲ್ಲಾ.
ಹ್ಮ್ ಹ್ಮ್
ಅದಕ್ ಹೂಂ ಅಂದ್ ಅಲ್ಲಿಗೆ ಗಪ್ಪಾಗವರೇ ಯಾರೋ ಹೋಗ್ ಬಂದಾರತ್ತ ಅದಕ್ ನಾವು ಹೋಗೋಣತ್ ನಿಂತ್ತಿದ್ರ. ಎರೂವರೆ ಸಾವಿರ ಕೊಟ್ಟ ನಾನು ಬರಲ್ಲ ಅಂದೆ.
ಹ್ಮ್ ಎರಡುವರೆ ಸಾವಿರ ಅಂದ್ರೆ ಬಾಳ ಆಗತಿ. ಇಲ್ಲೇ ಆರಾಮ್ಸೆ ಹತ್ ಬಂದ್ ಇಲ್ಲೇ ಆತೀರಿ ನೀವ್ನೀ ಹ್ಮ್.
ಹಸಕ್ ನಾನ್ ಹಾಕಕ್ಕದ ಬಿಡದತ.
ಹ್ಮ್
ಅದಕ್ಕೆ ದೂರ ಐತ್ ಬಿಡು ಅದು ಇಲ್ಲನಲ್ಲ.
ಹ್ಮ್
ಎಂತಾನ ನೋಡಿ ಮತ್ತ ರಾತ್ರಿ ಕುಂದರುದು ಹೋದ್ರ ಮಂದಿ. ಚ್ಚ ಹೋಕಿವಲ ಅಂತ ನಾ ಅಂದಿ.
ಅದು ಹೌದನಂತ.
ಒಂದೊಂದ ಸಾವಿರ ರೂಪಾಯಿ ಬರ್ತದೆ ಹೆಚ್ಚಾ ಕಡಿವಿ ನಮಗೆ.
ಹ್ಮ್
ಮಹಾರಾಷ್ಟ್ರ ಐತೆ ಅಲ್ಲನ ಫ್ರೀ ಸಿಗಲ್ಲ ಅ ಕಡೆ ಹೋದ್ರ ಅದು ಮಹಾರಾಷ್ಟ್ರ ಐತೆ ಆದ್ರ.
ಹ್ಮ್
ಸುಮಂಗ ಹೋಗಣ ಅಂತ ಹೇಳಿದೆ
ಹ್ಮ್ ಆಯ್ತು ತಗೋ ಮಮ್ಮಿ ನಾನ ನಿನಗ್ ಮತ್ ಹಸ್ತೀನಿ ಊಟ ಮಾಡ್ಬೇಕ ಇಡ್ತೀನಿ.
ಹ್ಮ್ ಆಯ್ತಾ.